ಹ ಏ ಮಾಡಕ್ ಕುಂತರಿ ಲ
ಏನ ನೋಡ್ರಿ ಸರ್.
ಅವ
ಊಟಾಯತ.
ಆಯ್ತುಗ ಊಟ.
ನೀ ಏನ್ ಮಾಡಕದ್ರೆ.
ಏನ್ಲ್ಲಡ್ರ ಮಾನೆ ಹತನೆ ಕುತ
ಚಲಾವ್ರೆ
ಹ್ಮ ಚಲಾರ ಅಲ.
ಹ್ಮ್ ಚಲಡತ ಬೆಳತ್ರಿ.
ಹ್ಮ್ ಚಲ ಆಡಿದ್ರ
ನಮದಂತ್ರಿೀ ಮಳೆ ಹೋಗಿ ಎಲ್ಲಾ ಸತ್ಯನಸೈ ಬಿಿಟ್ಟು ನೋಡ್ರಿ.
ನಂಬದ ಕಡಿನೂ ಎಲ್ಲ ರೀ ಮಳೆ.
ನಮ ಒಂತ ಕೇಳಕ್ಕೆ ಹೋಗಬೇಡ್ರ.
ನಂಬಲ್ ನೋಡ್ರಿ ಹಿಂಗೆ ಮಳೆ ಬಾರತಂ ಹದ್ರ ಮತ್ತ.
ಹ ಅಂದ ಓಲ ಲಲ್ಲ ಸತಣ ಸಾಕಾ ತವ್ರ.
ಹೌದಾ
ಹ್ಮ
ಹ
ಹ
ಆಯ್ತಾಯಯ್ತು.
ಹ
ಹಾ ಆಯ್ತ್ ಊಟ ಇದು. ಆಯ್ತ್ರಿ ಊಟ ನಿಮ್ದ.
ಹ ರ ಹ ರ ಹ್ಮ್ ಹ್ಮ್ ಏನ್ ನಡದ್ರದ.
ನಂಬತ್ರ್ರ ಸತ್ಯಗ ಗಳಗಡೆ ನಡದ್ರೆ.
ನಂಬಾಗ ನೋಡ್ರಿ.
ಆ ರೀ
ನಮ್ಮನ್ನ ಸತ ನಡದ್ ನೋಡ್ರಿ
ಆಯ್ತು ಆಯ್ತ್ ರ ಹೈಸ್ಕೂಲ್ ವೈ ಬನ್ನಿ. ಹ ಐಸ್ಕೂಲ್ ವಬಂದೂರು.
ಹ್ಮ್ ಯಪಟ್ನಾಡದು
ಕನ್ನಡ ಪಾಠ ನಡ್ರ.
ಯಶ್ಣ ಪಾಠ.
ಒಂದ ಯನ ಪಾಠ ನಡದ್ ರೀ.
ಹ್ಮ್ ಅಷ್ಟ ಊರ್ಗ ಚಂದ್ರ ಅಲ್ರಿ ಯಾರ
ವಯ್ ಬೆಂಜೂರು ರಸ್ರ್ಗ
ಏನೇನತ್ರಲ್ಲ
ನಮ ನಮ ದೋಸ್ತತ್ರ ಅವರು ಎಲ್ಲಾರೂ ಬಂದರು ಫ್ರೆಂಡ್ಪ್ ಅವ
ಏನನ್ ನೋಡಿ ಬಂದಿ
ಬಿ ಚ
ಹ್ಮ ನಾ ಬರ್ ನಲ್ರಿ ಹೇಳ ನಾ ಬರ್ತನಲ್ ಹೇಳಿದ್ರ ಇವನ್ ಬೆಟ್ಟಲ್ಲ ಹೋಗ್ ಬಿಡ್ರಿ ನಾ ನಾ ಬರ್ತ್ನಂದ್ರ ಹಂಗಗೆ ಕರ್ಕೊಂಡ್ ಹಯರಿ ನೋಡ್ರಿ ಎಷ್ಟ್ರ ಪೇ ಮಾಡಂ ತೂರ್ ಕೆಷ್ಟ್ರ
ನದ ಸಾರ್ ಕೊ
ೇ ಅವ್ರ ಬಾಳ ಕ್ಕ
ದೂರ ವಯ್ ಬಂದವ್ರ ದೂರ ದೂರ
ಹ ರ
ಬೆ್ಯಾಂಗ್ಳೂರ್ ದೇಶ ಹ ಆಯ್ತ ಊಟ
ಹ ಹತ್ತ ಬೀಜನ್ ಆಯ್ತವ್ರಿ ಹೊಲ್ಲ ಸೋಲಗೋಳ
ನಾಟರ್
ಹ್ಮ ಏನೇನ್ ಮಾಡೋಡದ್ದಲ್ ಹರ
ಹಚ್ಚನ್ನಡ್
ನಮ ಒಂತ್ರಿ ಏನು ಅಲ್ಲ ಕೇಳಕ್ ಹಬಡ್ರಿ ನೋಡ್ರಿ ಇಪ್ಪತ್ ಇಪ್ಪತ್ ಪ್ಯಾಕೆಟ್ ಬಜನ್ ಲಾಸ್ ಆಗಬಿಟ್ಟ ನೋಡ್ರಿ ಹಂಗಲಬಿಟ್ಟದ
ಎಲ್ಲಾರ ನಂಬಮ್ಮ ಅಂಗಲ್ಲ
ಅವೌ ಬಜ ತಾರಯತ್ರಿ ಹಂಡ್ರ ಆಗಿ
ಹ ರೀ ಶಾಪುರು ಕಂತೀವ್ರ
ನಾನ್ ಹಓ್ತವಿ ಎಷ್ಟು ಕುಂತ ಆಗಿದ್ರಿ ನಿಮ್ ಊರ್ ಕಡೆ
ಆರನೂರು ರಪಾಯಿ
ನಮ್ ಕಡೆ ಸಾವ ರೂಪ ಕಂಪ ಆ ನೋಡ್ರಿ ನಲ್ವತ್ ಎಕ್ರ ಹಚ್ಚವ್ರಿ ನಲ ತೆಕ್ಕ ಹಚ್ಚಿ ಅಲ್ಲ ಹೊಲಗ ಕಲಸಾಯಬಟ್ಟವ್ರಿ
ಅ ಎತ್ರ
ನಿಮ್ದ ನ್ ನಡ್ದ್ರ ಹಾಗ ಎನ್ರ ಮಕ್ಳು ಆ ಮಕ್ಕಳ ದನ ಚಲದೆ
ಎಲ್ಲಾರ ಚೊಲೋದ್ ನೋಡ್ರಿ ಎಲ್ಲಾ ಮಳೆ ಪಳದ ಎಲ್ಲ ಸಾಯಂಗ ಆಯಬಿಟ್ಟದ್ರಿ
ಆರ
ಮಳೆ ಹ ಎಲ್ಲ ಸಾಯಂಗ ಆಯಬಿಟ್ಟು ನೋಡ್ರಿ
ಹ್ಮ ಕಡಿನೆ ಮಳೆ ಅಲ್ಲಾರ
ನಿ
ನಮಗ ಸ ಸತ್ಯ ಅ ದನ ಮೇಸದ ಆಕ ಮೇಸದ ನಪ್ಪತ್ತೆರ ಉಲ್ತರದು
ಮಾಮ್ಮಮ್ಮ್ರ ಮಸಲ್ ತರ ಕೋತ್ನೆ ಅಂದಿರಲ್ರಿ ಅವ್ರ ಗೊತ್ತರರಿ
ರೈಚೂರಾರ ನಂಬಲ್ಲಿ
ನಂಬದ್ ಯಗೀ ಅಂಬ್ರಷ್ಟ ಪೂರ್ಕೋತವ್ರಿ ನಿಮ್ದ್ ಊರ್ ಕಡೆಡಿ ಎಷ್ಟ ಆದ್ರೆ ಮಸಾಲೆ ಒಂದ್ ಪ್ಯಾಕೆಟ್ಕ್
ಒಂದ್ ಎರಡ್ ಸಾರ ಆದ್ರ
ಮೂರ್ ಕಡೆ ಏನ್ ಕಳಕ್ ಹೋಗಬಾಡ್ರ ನೋಡ್ರಿ ಐದ್ ಸಾವಿರ ಹತ್ ಸಾವಿರ ಒಂದ್ ಪ್ಯಾಕಟ್ ನಡದ್ರಿ ನಲ್ವತ್ತಕರ ಗದ್ದೆ ಮಾಡವ್ರಿ ಏನ್ ಅದ ಸಾಂಗಾಯ ಬಿಟ್ಟದ್ರಿ ರೈತರಿಗೆ
ಹುರಿ
ಹುರಿ
ನಮೂನು ಅವ್ರೀ ಒಂದ್ ಇಪ್ಪತ್ತ ಎಕ್ರೆ ಅವರಿ
ನಮ ನಲ್ವತ್ ಎಕ್ರ್ರೀ ಮಸಾಲ ಕೊಡ್ಲಲ್ಲನ ಕತಾರೀ ಈ್ರ ಮಸಾಲೆ
ಆಯ್ತ್ ಆಯ್ತ್ ರೀ ನಮ್ ಕಡಿ ಇನ್ನ ಕೊಡ್ತಿಲ್ಲರಿ ಒಂದು ಹತ್ತತ್ತು ಚೀಲ ಕೊಡ್ತಾರಿ ಅಷ್ಟ
ನಮ್ ಕಡಿ ಏನ್ ಕೇಳ್ಬಾಡ್ರಿ ಒಂದ್ ಚೀಲ ಎರಡ್ ಚೀಲ ಕೊಡ್ತಾರೀ ಏನ್ ಆಯ್ತುದ್ ರಿ ಅದ ಒಂದ್ ಕೈದ ಕೇಳಲ್ಲಾರಿ ಅವರ
ಹಾರಿ
ಹ್ಮ ರಿ
ಆಯ್ತು
ಏನ್ ನಾಡದ್ರಿ ಹ ಹ ಹೋಗಮ ರಿ ಮಸರ ತರಕ್ರಿ
ಹ್ಮ ನಾಳೆ ಬಾ ಅಂತರೈ ಎಷ್ಟ್ ಕೊಡ್ತನ್ ರಾಯಚೂರು ಬರ್ರಿ
ಶಿವರಾಜ್ಕೈಲಿ ಈಸ್ ಕೊಡ್ರಿ ಯಪ್ಪಾ ಬಡುಹನ ಸಸ್ತಿ ರೇಟ್ ನಾಗ್ ಇಸ್ ಕೊಡ್ರಿ
ಎತ್ತುಕ ಕೊಡ್ತದ
ಹುರಿ ಎಷ್ಟುಕ ಒಂದ ಪ್ಯಾಕೆಟ್ ನಡದದ ನಿಮ್ ಊರು ಕಡಿ ನಿಮ್ಮರ್ ಕಡೆ ಎಷ್ಟುಕ ಒಂದ ಪ್ಯಾಕೆಟ್ ನಾಡದದ್ರಿ
ಎರಡ್ ಸಾವಿರ
ಎರಡ ಸಾವಿರ ನಡ್ದದದ ಏನ್ರಿ ಬರ್ತನ ತೊಗೋರಿ ರಾಯಚೂರಿಗೆ ಊರಾಗ ಇರಬೇಕು ನೋಡ್ರಿ
ಹಾ ನಾಳೆರಿ
ನೀ ಎಲ್ಲಿ ಇರ್ತರಿ ಆಗ್ಬಿಡಲ್ಲಿ ಅಲ್ಲಿ ಅಗಸ್ಯಾಗ್ ಕೊಡ್ತರಿ ಬರ್ತನಿ
ಹಾ ರೋ
ಆ ಮುಂಜಳೆ ಬರ್ತೀನಿರಿ ಅಗಸ್ಯಾಗ್ ಕುಂತು ಬಿಡ್ರಿ
ಆಯ್ತಾ ಆಯ್ತಾ ಆಯ್ತಾಯ್ತ್ ರಿ
ಊಟಾ ಆಯ್ತಲ್ರೀ
ಊಟ ಆಯ್ತ್ರಿ
ಏನ್ ನಾಡದದರಿ ದಗದ
ಏನ್ ನೋಡ್ರ ನಾಳಿಗ ತತ್ತೆ ಹಾಯ್ಕ ಹೋಗ್ಬೇಕ
ನಾಲಿಗ್ರಿ
ಹಾ ರಿ ಸದಗೆಚ್ಚು ತತ್ತೆ ಹೇಕೊಳಕ್ ನಾಳೆ ಹ ತಲಾರ ನಿಂಬು ಹಾ ರಿ ವಾತಾವರಣ ಹೆಂಗಾದ್ರ ಅ ಕಡೆ
ಹಂಗೆ ಆದ ಅಲ್ರೀ ಹೊಲಗೋಳ ಎಲ್ಲಾ ದೂರ ಇರ್ತಾವ ರಿ ಫ್ರಿಜ್ ತಾರಕ ನು ಹೋಗಬೇಕು ರಿ
ವಾತಾವರಣ ಚಲೋ ಅವ ಏನ್ರಿ
ಏನ್ ಕೇಳ್ಬಾಡ್ರಿ ಮಳೆ ಆಗದ್ರಿ ಬ್ಯಾಸಿ ಬಿಸಿಲ ಆಗಬಿಟ್ಟದ್ರಿ ಇವಾಗೆಲ್ಲ.
ಆಯ್ತ ಆಯ್ತ್ ರಿ
ನಿಮ್ಕಾ
ನಮ್ ಕಡೆ ಈಏನ ಬಿಸಲಾದ್ರ ನೂರು ಡಿಗ್ರಿ ಬಿಸಲಾದ್ರ
ಹುರಿ ನಮೂರ್ ಕಡೆನ ಕೇಳ್ಬೇಡಿ ನೋಡ್ರಿ ಬಿಸಿಲಂದರ ಬಿಸಿಲ ಆಗಿಬಿಟದ
ಹುರಿ ಅದ್ರ ಸಲೆಕಾ ಫ್ರಿಜ ಅದು ತಂದಿವವ್ರೀ
ಹ್ಮ ವತಾವರಣ ಚಲೋ ಅದಾ ಆಕ್ಡೆ
ಯನೂಲ್ಲಾರ ಅಕ್ಕ ಪಕ್ಕಲ್ ವಡರು ಎಲ್ಲ ರೈತರು ಕೆಲಸ ಮಾಡಕತ್ರ ಇಪ್ಪತ್ತ ಇಪ್ಪತು ಸಾವಿರ ಆಗಿಲ್ರಿ ಏನ್ ತರಬೇಕ್ರಿ ನಾವು.
ಏನಲ್ ನೋಡ್ರಿ ಸತ್ತ್ಯಾಗೆದು ನೋಡ ಆ ಮಸಾಲ ಆಗ್ಬೇಕ್ ನಾಳಿಗಿ ಒಂದ್ ಕೋಟ.
ಹ ತರಕಬ್ರಿ ಮತ್ತೆ ಯಕಡು ಹಬಡಿ ನೋಡ್ರಿ.
ಹಾ ಚಲೋ ಹೋಂಟದಲ್ಲ. ಎತ್ ತೊಂದ್ರಿ ಅಂತಲ್ರಿ ಮನೆ ಎತ್ ತೊಂದ್ರಿ ಅಂತಲ್ರಿ.
ಹು ರಿ ಎತ್ತು ತಂದೆರಿ ಒಂದುವರೆ ಲಕ್ಷ ಕೊಟ್ಟು.
ಒಂದುವರ್ ಲಕ್ಷ ಕೊಟ್ರ ಹ ಎತ್ತ ಮನ್ಕ್
ಕುಡ್ರೇ.
ಹೋ ರ ಒಂದ್ವರ್ ಲಕ್ಷ ಕೊಡ್ತಂದಿನಿ ನೋಡ್ರೇ.
ಎತ್ ಚಲಾವ್ರೀ ಏನ ಎರಡ್ ಎರಡ್ ದಿಂಡ್ ಹಾಕಿದ್ರೇ ಹಂಗೆ ಲಕ್ಷ್ ಚಲ ಗೊತ್ತವ್ರೀ.
ಅನರೆ ಇವತ್ತು ಹತ್ತು ಕ್ವಿಂಟೆ ಕಟ್ಟಿದ್ದವ್ರೀ ನೂರ ಹತ್ತು ಕ್ವುಂಟೆ.
ಬಯಲ್ ಬಿಡ್ರಿ ಎತ್ತು ಲಕ್ಷ ಎಲ್ಲ ಹೋತಾವ್ ಬಿಡ್ರಿ ಎತ್ತು. ಎತ್ತು ಕೊಡ್ತೀವಿ ಅಂದ್ರ ಅಲ್ರಿ. ಹೋರಿ ನಮ ಕೊಡ್ರಿ ಒಂದ್ ಎರಡ್ ದಿವಸ. ನಿಮಬೇಕನ್ ರೀ. ಹ್ಮ ಏನ್ ಮಾಡದ್ರೀ ಅದ ಕೊಡಂವ್ರೀ.
ಅ ಆ ಚೆ ಕುುಂಚೆ ಒಡೆ ಕೊದ್ವ್ರೀ.
ನಾಕ್ ಕೊಡ್ತರಲ್ರೀ ನಾನ್ ಕುಂತ ಇಡ್ತ ಮುರ.
ಹ ಆಯ್ತ್ ಆಯ್ತ್ ರೀ.
ಹು ರೀ. ಹ್ಮ ಏನ್ ನಡದ್ರ ಇದಾವೆ ಎನ್ ನಡ್ದ ಇ್ರ ಆತ್ ಕುಂಟ ಎಡಕ್ ಹೋತರೆನ್ ರೀ. ಹತ್ ಕುಂಟೆ ಎಡಕ್ ಹತರಿ ಎನ್ರಿ ಹ ದಗ ಚಲೋಡದವಲ್ರಿ. ದಗದ ಚಲ ಆಡದವಲ್ರಿ ಹ ಊಟ ಆಯ್ತಲ್ರಿ.
ಹ್ಮ ಆಯುತ್ರಿ.
ಹಾ ಎನ್ ನಡ್ದರುದೆ.
ಏನ್ ಹೇಳಲ್ರಿ.
ಹ್ಮ ಊಟ ಆಯ್ತ್ರೇ. ಊಟ ಆಯ್ತ್ರ.
ಊಟ ಆಯ್ತ್ರ.
ಹ ನಮ ಕಡೆ ಕರೆಂಟ್ ಹೋಯ್ತ್ರಿ ಕತ್ತಲ ಐತ್ರಿ ಚಾರ್ಜ್ ಆಯ ಎಲ್ಲೀ ಇಡಬಂದಿರಿ.
ಅಡ್ರ
ಆಯ್ತರಿ.
ಚನ್ ಮಾಡೋಂತ ಕು ಉಂ ನೋಡ್ರಿ.